ಹಲೋ ಅವ್ರ್ ಬಸವರಾಜ
ಹು ಬ್ರೋ ನೀವು.
ನಾ ಮಲ್ಲಿಕಾರ್ಜುನ್ ಅಂತ
ಯಾವುರ್ ಬ್ರೋ
ನಮ್ದಿ ಇಕಡೆ ಯಾದ್ಗೀರ್ ಸೈಡ್ ಹಳ್ಳಿ.
ಹೌದ ಬ್ರೋ ಊಟ ಬ್ರೋ
ಆಯ್ತು ನಿಮ್ದು
ನಾವ್ ಇನ್ನಿಲ್ಲ ಬ್ರೋ
ನಿಮ್ದ ಯಾವುರ್ ಬ್ರೋ
ನಮ್ದು ಚಿಕ್ಕಬಳ್ಳಾಪುರ ಬ್ರೋ
ಹೌದ
ಹೂ ಬ್ರೋ
ಕೆಲ್ಸ ಏನ್ ಮಾಡ್ತಿ ಬ್ರೋ
ನಾನ್ ಓನ್ ಬಿಸ್ನೆಸ್.
ಅಂದ್ರ
ಅಂದ್ರೆ ಡ್ರೈವಿಂಗ್
ಹೌದ
ಹ್ಮ
ಇಲ್ಲ ಬೈ ಕಲ್ಬುರ್ಗಿ ನಾವು ಒಂದು ಬೇಕ್ರಿ ಹಾಕೊಂಡಿದೀವಿ.
ಹೌದಪ ಲಾಭ ಆಗುತ್ತೆ ಬ್ರೋ ಅದ್ರಲ್ಲಿ
ಆಗುತ್ತೆ ಹಂಗೆ ಸರೆಗಿ
ದಿನಕ್ಕೆಸ್ಟ್ ಆಗ್ಬೋದು ಬ್ರೋ ಅದು.
ಒಂದು ಐದಾರು ಸಾವ್ರ ಆಗ್ಬೋದು ಅಷ್ಟೆ.
ಹೌದ ಬ್ರೋ
ಹ್ಮ್
ಅದು ಐಟಮ್ ಖರ್ಚೆಲ್ಲ ಬಿಟ್ಟಿ
ನಮಗ್ ಉಳೆದ್ ಒಂದು ಐನೂರು ಉಳಿಬೋದು ಡೈಲಿ.
ಓ
ಹ್ಮ್ ಹ ಅಣ್ಣ ತಂಬ್ರು ಮಾಡ್ತವಲ್ಲ ಲಾಭ ಆಗುತ್ತೆ.
ಹ್ಮ ಮತ್ತೆ ಯಾವ್ದ್ ಜಾತ್ರೆ ಇಲ್ಲ ಬ್ರೋ ನಿಮ್ಮೂರಲ್ಲಿ
ನಮ್ ಊರಲ್ಲ ಐತೆ ಬ್ರೋ
ಯಾವವು ಯಾವ್ ದೇವ್ರ್ ಬ್ರೋ
ಮರಿಯಮ್ಮನ್ ದೇವಸ್ಥಾನದು
ಹೌದ ಬ್ರೋ
ಹ್ಮ್ ನೀವ ಏನ್ ಡ್ರೈವಿಂಗ್ ಏನು ನಿಮ್ದೇನಾ ಬುಲರು ಬಾಡಿಗೆೇನ
ಬುಲರ್ ಅಲ್ಲ ಅದು ಫಾರ್ಚುನರ್
ಫಾರ್ಚುನರ ನಾ.
ಓಹ ಎರಡ ಕಾರ್ ಐತೆ.
ಆ.
ಒಂದು ಫ್ಯಾಮ್ಲಿ ಫ್ಯಾಮಿಲಿಗೆ ಇನ್ನೊಂದು ಓಲ ಒಬ್ಬರು ಬಾಡಿಗೆ ಕೊಟ್ಟಿದನಿ.
ಹ್ಮ್ ನೀವು ಡ್ರೈವರಾ ಏನು.
ಡ್ರೈವರರಿಗೆ ಒಬ್ಬರನಾ.
ನೀವಾ ಡ್ರೈವರ್ ಹಾಕ್ಕಿದಿರಾ. ಇವನಾ. ಹ್ಮ ಅದೇ ಸ್ವಲ್ಪ ಅಮೌಂಟ್ ಬೇಕಾಗಿತ್ತು ನಂಗೆ.
ಅ ನೊಂದ ಮೂರ್. ಅದನ ಆಯ್ತು ಬ್ರೊ ಕಲ್ಸ ಹೋಗಿ ಕಲ್ಸಕೊಗಿಲ್ಲಾ.
ಹಾ ಹಾ
ಅದೂರಾ. ಬೇಜಾರ್ ಮಾಡ್ಕೊಬೇಡಿ. ಬ್ರೊ ಇಲ್ಲಾ ಕಾಸ.
ಆಯ್ತಯ್ತ ನಿಮ್ದ ಯಾ ಊರು ಅಂದ್ರ ಅಲ್ ಬ್ರೋ.
ಚಿಕ್ಕಬಳ್ಳಾಪುರ ಬ್ರೋ.
ನಿಮ ಸ್ವಂತ ಮೈನೆ ನಾ.
ಹು ಬ್ರೋ.
ಹಾ ಹಾ.
ನಿಮ್ದ ಆಸ್ತಿ ಐತಾ.
ಐತ್ ಬ್ರೋ ಒಂದು ನಾಲ್ಕೂರು ಎಕ್ರೆ. ನಾಕ್ ಕುರೆಗೆ
ಅದೇಏನ್ ಬೆಳಿತಾರಾ ಏನ ಪ್ಲ್ಯಾಟ್ ಗ ಬಿಟ್ಟಿದ್ರ.
ಬೆಳಿಬೇಕ ಅನ್ಕೊಂತೀನ.
ಹಾ ಹಾ.
ಏನಾಗುತ್ತೋ ಗೊತ್ ಹು ಬ್ರೋ.
ಹಾ.
ನೀವನು ಬ ರೈತನ ಬ್ರೋ.
ಹ್ಮ ನಾ ಊರಲ್ಲಿ ಕುುರಿ ಸಾಕನಿಕೆ ಮತ್ತೆ ಈ ಕಡೆ ಬೇಕರಿನ ಅದು ಇದು ಮಾಡ್ತಾ ಇದೀವಿ.
ಹೌದಾ ಬ್ರೊ.
ಹಾ.
ನಿಮ್ಮ್ ಮನೇಲಿ ಎಜ್ ಜನ ಇರ್ತಬ್ರು ನೀವ್ ಅಣ್ಣಾ ತಂಬ್ರ.
ನಾವ ಒಂದ ಹದ್ನಾಲ್ಕ ಜನಾ.
ಓ ಒಬ್ರಿಗೆ.
ಹ್ಮ್ ಹ್ಮ್.
ಹ್ಮ ಎಲ್ಲಾ ಸೆರಿ.
ನಾ ನಮ್ಮೆಲ್ಲಾ ಫ್ಯಾಮ್ಲಿ.
ಹಾ. ನೀವ್ ಅಣ್ಣ ತಂಬ್ರ ಎಷ್ಟು ಬ್ರೋ.
ನಾವ ಅಣ್ಣ ತಮ್ಮ ಮೂರ ಜನಾ.
ಹ.
ಅ ಅ ತಂಬ್ರ ನಾವು ಅವರು ನಮ್ಮ ಆಯಿ ನಮ್ಮ ತಾತಾ.
ಹ ಬ್ರೋ ನಿಮ್ ಅಜ್ಜಿ ತಾತಾ.
ಹ್ಮ್ ಮತ್ತೆ ನಮ್ಮಣ್ಣ ನಮ್ಮ ತಮ್ಮಾ.
ನಿಮ್ ತಮ್ಮೋರ ಏನ್ ಬಿಸ್ನೆಸ್ ಮಾಡ್ತಾರ್ ಬ್ರೊ
ಅವರಿನ್ನಾ ಸ್ಕೂಲೋಕ್ತರ.
ಹೌದ ಬ್ರೊ.
ಹ್ಮ. ಇವರ್ಷ ಸೆಕೆಂಡ್ ಪಿ ಯು ಸಿ ಅಲ್ಲ. ನಾ ಟೆಂತ್ ಓದ ಬಿಟ್ವಿ.
ಓದ್ಬೇಕಲ್ಲಾ ಬ್ರೊ.
ಬುಟ್ಟಿ ಊರನ್ ಕೆಲ್ಸ ಅದಂತ ಸ್ವಲ್ಪ ರೊಕ್ಕದ ತೊಂದ್ರೆ ಆಯ ತ ಅದರ್ ಸಲೇ ಸ್ಕೂಲ್ ಬುಟ್ಟು. ಹಾ
ಊಟಾ ಬ್ರೊ ಮತ್ತೆ.
ಹ್ಮ ಇನ್ನ್ ಆಗಿಲ್ಲಾ ಬ್ರೊ ನಮ್ಮಣ್ಣ ಅಂಗಡಿಗೆ ಹೋಗ್ಯಾರೆ.
ಹೌದಾ ಬ್ರೊ.
ಹ್ಮ ಅವರು ಬರೋಷ್ಟಿಗೆ ಊಟ ಮಾಡಿ ಕುಂತ್ಕೋಬೇಕ.
ಹಾ ಬ. ಮತ್ತೆನ್ ಬ್ರೊ ಸಂ ಹ್ಮ ಹು ಬ್ರೊ.
ಹಾ ಏನ ಅಂದ್ರಿ.
ಮತ್ತೇನ್ ಹೇಳಿ ಸಂಸಾರಾ.
ನಮಗೆ ಅಮೌಂಟ್ ಹೇಳಿದ್ ತಂದ್ರಾ. ಒಂದರಕ್ ಸಾರ ಹಕರೆ ಹಾಕ್ಬೋದು. ಒಂದೆರಡ್ ಸಾವಿರ ಹಾಕಿದರೆ ಆಕ್ಬೊದಂದೆ.
ಅಷ್ಟ ಅಮೌಂಟ್ ಇಲ್ಲ ಬ್ರೊ ಮೂರ್ ದಿನ ಆಯ್ತು ನಾ ಕೆಲ್ಸಕ್ ಹೋಗಿಲ್ಲಾ.
ಆ ಹಾ.
ಎಲ್ಲಿಗೆ ಹೋಗ್ಬೇಕಪ್ಪಾ.
ಹಾ ಬ್ರೊ.
ಎಲ್ಲಿಗೇನ ಹೋಗ್ಬೇಕ
ಹ
ಹೌದ ಕೆಲ್ಸ ಏನ್ ಬ್ರೊ ನಿಮ್ದು
ಲ ಡ್ರೈವಿಂಗ್ ಅಂತ
ಹ ಡ್ರೈವಿಂಗ್ ಅಂತ ಹ ಹ ಅಲ್ಲ ಕಾರ್ ಇಟ್ಟು ಮತ್ತೆ ಡ್ರೈವಿಂಗ್ ಡ್ರೈವರ್ ನೀವೇನ
ಒಬ್ಬ್ರ ಬಿಟ್ಟಿದೀನಿ ಇನ್ನು ನಾನ್ ಸುಮ್ಮ್ನೆ ಯಾವಾಗನ ಫ್ರೆಂಡ್ಸ್ ಜೊತೆ ಆ ಕಡೆ ಇ ಕಡೆ ಓತ್
ಹ ಹ
ಅದ್ ಬಾಡಿಗೆ ಬರುತ್ತೆ ಡೈಲಿ
ಹ ನೀವು ಕಾರ್ಲಿಂದನೇ ದುಡಿದೆನ್ ಹ್ಮ್ ಹ್ಮ್ ಒಳ್ಳೆ ಲಾಭ ಐ ತಲೋದನ
ಹೂ ಬ್ರೋ ಕಷ್ಟಪಟ್ ದುಡಿಬೇಕ್
ಲೈಸೆನ್ಸ್ ಐತೆ ಬ್ರೋ ನಿಮ್ದು
ಐತೆ ಬ್ರೋ
ಹ ನಿಮ್ಗ್ ಮಕ್ಳ ಇದರ
ಇನ್ನ ಆಗಿಲ್ಲ ಬ್ರೋ ನನ್ ಮದ್ವೆೇನೆ.
ಹೌದ
ಹೌದ ನಿಮುಗ ಬ್ರೋ
ನಮ್ಗ ಒಂದು ಎರಡ್ ಹೆಣ್ ಮಕ್ಳು ಒಂದ್ ಗಂಡು ಐತೆ.
ಹೌದ ಬ್ರೋ
ಹ
ಯಾದ್ಗಿರಿಲ್ಲಿ ಯಾವ್ ಊರ್ ಬ್ರೋ ನಿಮ್ದು.
ನಮ್ ಯಾದ್ಗೀರ್ ಬಲ್ಲಿ ಇದು ಅಂಚಿನಳ್ ಈ ಕಡೆ ಈ ಸೈಡ್ ಶಾಪುರ್ ಸೈಡ್ ಬರುತ್ತೆ ನಮ್ದ್ ಯಾದ್ಗೀರ್ ಜಿಲ್ಲೆ ಹಾ
ಅದೇ ಬ್ರೋ ಒಂದ್ಸತಿ ಬಂದಿದ್ದಲ್ಲಿ ಶಾಪುರ್ ಸರ್ಕಲ್ ಯಾರ್ದ ಸ್ಟ್ಯಾಚೂ ಐತ್ ನೋಡ್ರಿ.
ಶಾಪರ ಹ ಇದು ಬಸ್ವ ಬಸ್ವ ಅಂತ ಐತದ ಹ ಹ
ಬಂದಿದ್ದೆ ಬ್ರೋ ನಾನು ಓದ್ತೆ ಓದ್ತೆ ಓದ್ ವಾರ್ದಲ್ಲಿ.
ಹ್ಮ ಮತ್ತೆ ಊಟ ಬ್ರೋ
ಹ ಬ್ರೋ
ನು ಎಲ್ಲಿಗ ಎಲ್ಲಾ ಎಲ್ಲಾ ಆಲ್ರೌಂಡ್ ಎಲ್ಲಾ ತಿರ್ಗಾಡ್ತರನು
ಹೂಮ್ ಬ್ರೋ.
ಹ್ಮ
ನಾನು ಒಂದ್ ಯಾವ್ದ ಬೇಕ್ರೀ ಅದು ಬುಕ್ಕಾ ಮಾಡಿದೀನಿ ಏನಾಗುತ್ತ ಅಂತ ಭಯ.
ಹ್ಮ
ಎಕ್ಸ್ಪೀರಿಯನ್ಸ್ ಆಯ್ತಾ ಬ್ರೋ ನಿಮ್ಗೆ.
ಆಯ್ತ್ ಬ್ರೋ ಈ ಕಲ್ತಾ ಇದ್ವಿ ಪು
ಹ
ನಮ್ಮ್ ಅಣ್ಣೋರು ಮಾಡೋದು ನಾವು ನಂಗೆ ಮಾಡ್ಕುಂತಿವಿ.
ಹ
ಹ್ಮ್
ಅದ್ರಲ್ಲಿ ಕಲ್ತ್ ಒಳ್ಳೆ ಲಾಭ ಹಲ್ವಾ ಬ್ರೋ.
ಎಲ್ಲಿ ಹಲೋ.
ಹಲೋ ಬ್ರೋ
ನಮ್ಮ್ ಅಣ್ಣ ಬಂದ್ರೆ ಕೆಲ್ಸಕ್ ಹೋಗ್ಬೇಕು ಈಗ. ಅದ್ಕ್ಕೆ. ಹಿಂದಗಡೆ ಹಾಸತೀನಿ ತಗೋ ಹಾ